ನಮಸ್ತೆ ಆಹ್ ನಾವು ಗಾಳಿ ತಗಂತ ಕೂತ್ಕನ್ಡಿದ್ದೀವಿ
ಊಟ ಮಾಡಿದ್ರಾ?
ಹಾ ಮಾಡಿದ್ವಿ, ನೀವು ಮಾಡಿದ್ರಾ?
ಹಾ ನಾವ್ ಊಟ ಮಾಡಿದ್ವಿ ನೋಡಿ ನೀವೇನ್ ಏನ್ ಮಾಡಿದ್ರಿ ಊಟ
ನಾನು ಅನ್ನ, ಸಾಂಬಾರ್, ಚಪಾತಿ, ಪಾಯ್ಸ
ಓ ಪಾಯ್ಸ ಏನಿದು ಇಷ್ಟೊಂದು ಮಾಡಿದೀರಾ?
ಇಲ್ಲ ನಮ್ ಹ ಹೇಳಿ
ಹಾ ಅಷ್ಟೊಂದ್ ಮಾಡಿದೀರಾ ನೀವು
ಹೌದು ಎಲ್ಲ ಸ್ವಲ್ಪ ಸೊ ಸ್ವಲ್ಪ ತಿನ್ ಸ್ವಲ್ಪ ಸ್ವಲ್ಪ ತಿಂದಿದ್ದು ಅಷ್ಟೇ
ಓ ಹೌದಾ ಅಂದ್ರೆ ಏನ್ ವಿಶೇಷ ಇವ್
ಏನೂ ಇಲ್ಲ ಏನ್ ಆದ್ರೆ ಮ್ಯಾಚ್ ಗೆಲ್ತಲ್ವಾ ನಿನ್ನೆ ಆಡ್ಸಿದ್ದು ಮ್ಯಾಚು ಅದ್ಕೆ ಇವತ್ ಮಾಡಿದ್ ನಾನೇ ಮಾಡಿದ್ದೆ
ನೀವೇ ಮಾಡಿದ್ರ ಇದೆಲ್ಲಾ
ಹೌದು
ಇದೆಲ್ಲ ಮಾಡಕ್ ಬರುತ್ತಾ
ಹಾ ಹೌದು
ಎಷ್ಟ್ ಗಂಟೆ ತಗೊಂಡ್ರಿ ನೀವು ಮ ಇದ್ದೆಲ್ಲ ಮಾಡಕ್
ವನ್ ಅವರ್ ಅಷ್ಟೇ ಒಂದ್ ಗಂಟೆ ಅಷ್ಟೆ
ಒಂಟಿ ರಷ್ಟ ಎಲ್ಲ ಮಾಡ ಎ ಹೊಲ ಇಟ್ಟಿದ್ರಿ ಎಷ್ಟ ಎಷ್ಟು ಹೊಲ ಇಟ್ಟಿದ್ರಿ ನೀವು
ಹ್ಮ್ ಜಾಸ್ತಿ ಏನಿಲ್ಲ ನಾಲ್ಕು ಐದು ಹೊಲ ಇಟ್ಟಿದ್ವಿ
ಅದಕ್ಕೆ ಬೇಗ ಮಾಡ್ಬಿಟ್ಟಿದ್ದೇನೆ ನಾ
ಹ್ಮ್ ನಿಮ್ಗೆ ಉಪ್ಪಿಟ್ಟ ಮಾಡಕ್ ಬರತ್ತಾ ನಿಮ್ಗ ಉಪ್ಪಿಟ್ಟ ಮಾಡಕ್ ಬರತ್ತಾ
ಿಟ್ ಮಾಡ್ತೀವಿ ಅಷ್ಟೇ ಮ ಇನೇನಿಲ್ಲ
ನಾನ್ ಹೇಳ್ಕೊಡ್ತೀನಿ ನೋಡಿ ರವೆ ಉಪ್ಪಿಟ್ಟ ನೀವು ನನ್ ಕೈ ಏನ್ ಕೈಯ ಎಲ್ಲಿ ಮಾಡಿರರು ರವೆ ಉಪ್ಪಿಟ್ಟ ತಿಂದ್ರೆ ಕಳ್ದ ಹೋಗ್ಬಿಡ್ತೀರಾ
ಹೌದಾ ಹೇಳ್ಕೊಡಿ ಮತ್ತೆ ಹಂಗಿದ್ದ ಆದ್ರೆ ನೀವ್ ಹೇಳುದೇ ಸಾಕ ಆಾಗುತ್ತೆ ಅ ನಂಗೆೇನೋ ನೀವ್ ಹೇಳಿ ತರನೇ ಮಾಡಿ ನೋಡ್ ಇನ್ನ ಆಮೇಲೆ
ಹೇಳೋದಚ್ಚ ನೀಮ್ ಕೇಳೋದಚ್ಚ ಹೇಳಿ ಅದೇ ಏನ್ ಗೊತ್ತ. ಸಾ. ಫಸ್ಟ್ ಅಂಗಡಿಿಗೆ ಹೋಗಿ ಹೋಗಿ.
ನೀ ಅಂದ್ರೆ ಏನು ಸ್ಟಾರ್ಟಿಂಗ್. ಾನೇ ಹೇಳಕ್ ಹೋಗ್ತಿದ್ದೀರಲ್ವಾ ಸರಿ ಹೇಳಿ.
ಅದೇ ಫಸ್ಟ್ ಅಂಗಡಿಗ. ಅಂಗಡಿಗೋಗಿ.
ಹಾ.
ಅಲ್ಲಿಂದ ರವೆ ತಗೋ ಬನ್ನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು.
ಹ ಸರಿ.
ಮನೆಗೆ.
ಹ್ಮ ಹಾ.
ತಗ ಬಂದು ಅ ರವೇನಾ ಅದು ಅವರು ಕವರ್ ಅಲ್ಲಿ ಕೊಟ್ಟಿರ್ತಾರೆ. ಚೀಲದಲ್ಲಿ ಅದನ್ನ ಬಿಚ್ಚಿ. ಅಷ್ಟು ನೀವು ಅದ್ರಲ್ಲಿ ಏನಾದ್ರು ಕಿಮಿ ಕ್ರೀಟಗಳಿದೆಯೋ ಅಂತ ನೋಡ್ಬೇಕು.
ಹೌದು ಆ ಸರಿ ಹಾ.
ತೆಗೀತೀರಾ. ಕಿಮಿ ಕ್ರೀಟಗಳ್ ಕಿಮಿ. ಕೀಟಗಳ್ನ
ಹಾ ಹಾಂ.
ಅದ್ ಆದ್ಮೇಲೆ. ಆ ಒಲೆ ಮೇಲ್ ಒಂದ್ ಪಾತ್ ತ್ರೆ ಇಡಿ. ಆ ಪಾತ್ರೆಗೆ ಆ ರವೆನ ಹಾಕ್ ಕಿ ಹಾಕಿ ಹುರಿರಿ ಅದನ್ನ ಅಂದ್ರೆ ಅದ್ ಸ್ವಲ್ಪ ಆ ಅದು. ಕರ್ರಗೆ ಸ್ವಲ್ಪ ಕಪ್ಪ ಬರೊತ್ತರ ಅಂದ್ರೆ ಕಾಫಿ ಕಲರ್. ಅಂದ್ರೆ ಯಾವ್ ಕಲರ್ ಅಂತೀರಾ ನೀವು ಅಂದ್ರೆ. ಹ ರೆಜ್ಜ್ ಕಲರ್ ಬರ್ಬೇಕು ಹ ಕಂದು ಬಣ್ಣ. ಬರೊತ್ತರ. ಅಲ್ಲಿವ್ರಗೂ. ಹ್ಮ ಇದು ಮಾಡ್ಬೇಕು. ಹುರ್ಕಬೇಕು ಹುರ್ ಅದೇ ಹುರ್ ಕಂಡಾದ್ಮೇಲೆ.
ಹ್ಮ್
ಏನ್ ಮಾಡ್ತೀರಾ ಅಂದ್ರೆ ಆಮೇಲ್ ಹುರ್ಗ್ದಾದ್ಮೇಲ್ ತಗಿರಿ.
ಹ್ಮ
ಆಮೇಲೆ ಒಂದ್ ಪಾತ್ರೆ ಇನ್ನೊಂದ್ ಇನ್ನೊಂದ್ ಪಾತ್ರೆ ತಗೊಂಡು. ಅದುಕ್ಕೆ ಎಣ್ಣೆ. ಜೀರ್ಗೆ ಲವಂಗ ಹ್ಮ್ ಹ್ಮ್. ಸಾಸ್ವೆ ಕರ್ಬೇವು ಹ್ಮ್ ಬಳ್ ಳ್ಳಿ
ಹಾ
ಇದ್ನೆಲ್ಲಾ ಹಾಕೊಂಡು ಸ್ವಲ್ಪ ಇದು ಮಾಡಿ ಹಿಂಗೆ ಕೈಯಾಡಿ. ಆಮೇಲೆ ಹೆಚ್ ಚ್ಚಿರುವ ಈರುಳ್ಳಿ ತಗೊಳ್ಳಿ. ಆಮೇಲೆ ಹೆಚ್ಚಿರುವ ಗಜ್ ಜ್ರಿ. ಮತ್ತೆ ಹೆಚ್ಚಿರುವ. ಕ್ಯಾರೇಟು ನಿಮ್ಗ್ ಏನನ್ ತರ್ ಕಾಕಿ ಅಮ್ಮ. ಹಾ ಏನೇನ್ ಬ, ನೀನ್ ಏನೇನ್ ತರ್ಕಾರಿ ತಿಂ ತೀರ ಅದ್ನ ಹಾಕಿ. ಹಾಕಿ ಮತ್ತೆ. ಅದನ್ನ ಹುರ್ಕೊಳ್ಳಿ ಆ ತರ್ಕಾರಿನೆಲ್ಲಾ.
ಹಾ ಹಾ ಅಂದ್ರೆ ನೀವು ಇದು ಆ ಎಣ್ಣೆಲೆ ಹಾಕಿ ಹುರ್ಕೋಬೇಕಾ.
ಹಾ ಅದೇ ಕಂದು ಬಣ್ಣ ಬರುವ ಹಾ ಅದೇ ಹುರ್ಕೊಂಡ್ ಅದ್ಮೇಲೆ ಏನ್ ಮಾಡ್ತ ತಿರ ಅಂದ್ರೆ ಅದುಕ್ಕೆ ಒಂದು ಎರಡ್ ಕಪ್ ನೀರ್ ಹಾಕಿ.
ಹ್ಮ ಅದ್ ಸರಿನೆ.
ಕದ್ಮೇಲೆ ಏನ್ ಮಾಡ್ತಿರ ಅಂದ್ರೆ. ವೈರ್ ಅ ರುಚಿಗೆ ಬೇಕ್ ಕದಷ್ಟು ಉಪ್ಪು. ಹ್ಮ್ ಮತ್ ಮತ್ತೆ ಏನಿಲ್ಲ ರುಚಿಗ್ ಬೇಕಾದಷ್ಟ ಉಪ್ಪ ಹಾಕಿ. ಆಮೇಲೆ ನೀವು ಅದನ್ನು. ಹುರ್ಕೊಂಡಿರ್ತಿರಲ್ಲ ಆ ರವೇನ ಅದ್ ದ್. ಅದ್ರೊಳಗೆ ಮಿಕ್ಸ್ ಮಾಡಿ.
ನಿಗ್ ಡೈರೆಕ್ಟೇ ಹಾಕ್ಬೇಕಾ ಹಾ ಸರಿ.
ಬಿಸಿಯಾಗಿ ಕುದೀತಿರುತ್ತಲಾ. ಕುದಿಯವರ್ಗು ನೀ ಕಾಯಿ ಕಾಯ್ರಿ ಕಾಯ್ದದ್ಮಲೆ ಅ ರವೆ ಹಾಕಿ. ಕಿ ಆ ರವೆ ಹಾಕ್ ಕದ್ಮೇಲೆ ಕಲ್ಸಿ ಆ ಕಡೆ ಈ ಕಡೆ ಚೆನ್ನಾಗ್ ಕಲ್ಸಿ.
ಹಾ ಹಾ ಸರಿ.
ಆ ಬೆಂದು ಆಮೇಲ್ ನೀವು ತ ತಟ್ಟೆನ್ ಮುಚ್ಚದ್ ಮರಿಬೇಡಿ ತಟ್ಟೆನ್ ಮುಚ್ಚಿದ್ರೆ ಚೆನ್ನಾಗಿ ಬರುತ್ತೆ.
ಬೌದ ಹಾ
ಗ್ಯಾಸ್ ಗ್ಯಾಸ್ನ ಬಂದ್ ಮಾಡಿ.
ಹಾ ಹ
ಹ ಆಮೇಲೆ ಪ್ಲೇಟ್ನ ಸ್ವಲ್ಪ ಹೋತ್ ಇಡಿ ಇದೆ ಅದ್ನ್ ಇರಿ ಅಂದ್ರೆ ಅದ್ ತಟ್ಟೆನ ತೆಗ್ಯಕ್ ಹೋಗ್ಬೇಡಿ. ಆಮೇಲೆ ತದ ನಂತ್ ಹರ ತೆಗೀರಿ
ಹಾ
ಆದ್ಮೇಲೆ ಬಿಸಿ ಬಿಸಿ ಉಪ್ಪಿಟ್ಟ ರೆಡಿ
ಬ್ ಬೇಗ ಆಯ್ತು ಹ
ಮನೆಯರೆಲ್ಲಾ ಹಾಕೊಂಡ್ ತಿನ್ನಿ
ಅಲ್ಲಿ ತುಂಬಾ ಸುಲ ಸುಲಭವಾಗಿ ಹೇಳ್ಕೊಟ್ರಿ ಬಿಡಿ
ಹ ಹ ಧನ್ಯವಾದಗಳು
ಹಾ ಮತ್ತೆ ಏನಾದ್ರು ಹೇಳಿ ಅಲ್ವಾ ಅಂದ್ರೆ ಏನಾದ್ರು ಸಿಹಿ ಪದಾರ್ಥಗಳು ಹೇಳಿ ಏನಾದ್ರು ಮಾಡೋದು
ಸಿಹಿಪತ್ ಜಾಮೂನ್ ಮಾಡೋದ್ ಹೇಳಲಾ
ಹಾ ಹೇಳಿ ಜಾಮೂನು ಹಾ
ಅಂಗಡಿಯಿಂದ ಹೋಗಿ ಪಾಕೆಟ್ ತಗೋಬನ್ನಿ ಜಾಮೂನ್ ಪಾಕೆಟ್
ಹಾ ಹಾ ಹಾ ಸರಿ ಹೇಳಿ
ಆ ಹಟ್ಟಿಗೆ ಹಾಲಾಕಿ ಹಾ ಹಕ್ಕಿ ಅದನ್ನ ಹ ಮ್ದಿ ಮಿದ್ದಿ ಮಿದ್ದಿ
ಹ್ಮ್
ಅದನ್ನ ರೌಂಡ್ ರೌಂಡ್ ತರ ಬರೋತರ ಒಂದು ರೌಂಡ್ ರೌಂಡ್ ಸರ್ಕಲ್ ರೌಂಡ್ ರೌಂಡ್ ಮಾಡಿ ಮಾಡದ್ಮೇಲೆ ಒ ಒಂದು ಗ್ಯಾಸ್ ಆನ್ ಮಾಡಿ ಒಂದ್ ಪಾತ್ರಲ್ಲಿ ಎಣ್ಣೆ ಇಡಿ
ಹ್ಮ್
ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಆಗವ್ರಗೂ ಕಾಯರಿ
ಹ್ಮ್
ಎಣ್ಣೆ ಬಿಸಿ ಆದ ತಕ್ಷಣ ಆ ಇದುರುತಲ್ಲ ನೀವ್ ರೌಂಡ್ ರೌಂಡ್ ಮಾಡಿರ್ತೀರಾ ಅದನ್ನ ಅದನ್ನ ಎಣ್ಣೆ ಒಳಗ್ ಬಿಡಿ ಅವಾಗ ಅದು ಕಂದು ಬಣ್ಣ ಬರುತ್ತೆ ತ್ಯ ಅದು ಗೋ ಗುಂಡಾ ಬಂದಾದ್ಮೇಲೆ ಅಲ್ಲಿ ಜಾಮೂನು ಅದಾಯ್ತು ಅಲ್ಲಿ ಪಾಕ ಸಕ್ಕರೆ ಹಾಕಿ- ಹಾಕಿ ಏನ್ ಮಾಡೋದು ಸಕ್ಕರೆ ನಿರಾಕದ್ ತಾನೇ ಅಷ್ಟೇ ಹ ಸಕ್ಕರೆ ಹಾಕಿ ನಿರಾಕಿ ಫಸ್ಟು ನೀರ್ ಹಾಕಿ ಎಯ್ ಗ್ಯಾಸ್ ಆನ್ ಮಾಡ್ಕೊಳ್ಳಿ
ಸಕ್ಕರೆ ಹಾಕಿ ನೀರು ಹಾಕ್ಬೋದು ತಗೊಳ್ಳಿ ಇರ್ಲಿ
ಹೌದ್ ಯ ಅಂದ್ರೆ ಸ್ವಲ್ಪ ನಾವು ನಾವು. ಹು ನಾವು. ನೈಟ್ ಏನಾದ್ರು ನಾವು ಸ್ವಲ್ಪ ವೆರೈಟಿ ಡಿಫ್ರೆಂಟ್ ಟೈಪ್ ಮಾತಾಡ್ತೀವಿ.
ಹಾ ಹಾ ಸರಿ ಸರಿ.
ಹಾ ಅದೇ. ಹ್ಮ್ ಹ ಅಂ ಸ ಸಾ. ಸಕ್ಕರೆ ಹಾಕಿ ಇಲ್ಲ ನೀನ್ ಹಾಕಿ. ಅವಗ್ ಮತ್ತೆ ಸಕ್ರೀ ಹಾಕಿ ಇಲ್ಲಾಅಂದ್ರೆ ಆಮೇಲೆ ನೀರ್ ಹಾಕಿ ನೀವ್ ಯಾವ್ ತರ ಆದ್ರು ಮಾಡ್ಕೋಬಹುದು.
ಮಿಕ್ಸ್ ಮಾಡಿ. ಅಥವಾ ಆದ್ರೆ ಕಳ್ಸಿ. ಅದು ಅದು ಕರ್ಗುತ್ತೆ ಸಕ್ಕರೆ ಕರ್ಗಿದ ತಕ್ಷಣ ನೀವು ಗುಂಡ ಗುಂಡ ಮಾಡಿರ್ತೀರಲ್ಲ ಅದನ್ನ ಅದ್ರೊಳಗ್ ಹಾಕಿ. ಗುಂಡ ಗುಂಡ ಗುಂಡ ಗುಂಡ ಹಾಕಾದ್ಮೇಲೆ ಒಂದು. ಒಂದ್ ಅರ್ಧ ತಾಸು ಬಿಡಿ.
ಹ್ಮ್
ಮತ್ತ ತಕ್ಷಣ ನೋಡಿ ಅವ ಅವ ಗುಂಡ ಗುಂಡ ಸಣ್ಣಕ್ ಇರುತ್ತೆ ಅವೆಲ್ಲಾ ಪಾಕನ ಕುಡ್ದು ಕುಡ್ದು ಕುಡ್ದು. ದೊಡ್ಡಕ ಆಗ್ಬಿಡುತ್ತೆ ಆಮೇಲೆ ಸ ಏನು. ನೋ ಸಿ ರಸಿಕರವಾದ. ಜಾಮೂನು ಸವಿಯಲು ಸಿದ್ದ.
ಬಾಯ ಎಸ್ಟ್ ಚೆಂದ ಹೇಳ್ಕೊಟ್ರಿ ನೀವು ಅ.
ಹ ಧನ್ಯವಾದಗಳು. ಮತ್ತೆ ಟೀ ಮಾಡಕ್ ಬರುತ್ತಾ. ಚಾ ಮಾಡೋಕ್
ಚಾ ಹಾ ಚಾ ನ ಮಾಡ್ತೀವಿ ಅದೇ ಬಿಸಿನೀರ್ ಹಾಕಿ.
ದು ನನ್ನಂತ ಚಾ ಮಾಡೋರು ನಮ್ ಮನೇಲ್ಲೇ ಯಾರು ಇಲ್ಲ ಗೊತ್ತಾ. ಫಸ್ಟ್ ನೀರ್ ಹಾಕ್ಬೇಡಿ ಪಾತ್ರೆಯಲ್ಲಿ ಹಾಲ್ ಹಾಕ್ ಕೀ. ಹಾಲ್ ಹಾಕಿ ಆ ಒಂದು. ಒಂದು ನಿಮ್ಗೆ ಜಾಸ್ತಿ ಸ್ಟ್ರಾಂಗ್ ಏನಂತಾರೆ ಸ್ಟ್ರಾಂಗ್ ಏನಂತಾರೆ ಅಂದ್ರೆ ನಿಮ್ಗೆ ಬಲಶಾಲಿಯಾದ ಆ. ಚಾ ಬೇಕು ಅಂದ್ರೆ ಜಾಸ್ತಿ ಚಾಪ್ ಅದೇ ಚಾಪುಡಿ ಜಾಸ್ತಿ ಹಾಕಿ ಸಕ್ಕರೆ ಕಡಿಮೆ ಬೇಕು. ಹಕೊಂಡ್ರ ಸಕ್ಕ್ರರೆ ಕಡಿಮೆ ಹಾಕಿ ಕರೆಕ್ಟ್ ಬೇಕಂದ್ರೆ ಕರೆಕ್ಟ್ ಹಾಕ್ಕೊಳ್ಳಿ
ಹಓ ಹೌದಾ
ಹಾಲ್ ಹಾಕ್ಕೊಳ್ಳಿ ನೀರ್ ಹಾಕೋಬೇಡಿ ಹಾ ನೀರ್ಂತತ್ರೂ ಮುಟ್ಟಸ ಮುಟ್ಟಸಕ ಹೋಗ್ಬೇಡಿ ಅ ಇದದಲೇ
ಹಾ ಹಾ
ಹ ಆಮೇಲೆ ಚಾಪುಡಿ ಹಾಕೊಳ್ಳಿ ಚಾಪುಡಿ ಕುದಿಯವರೆಗೂ ಬಿಡಿ ಆಮೇಲೆ ಸಕ್ಕರೆ ಹಾಕಿ ಸಕ್ಕರೆ ಕುದಿಯೋವ್ರಗೂ ಬಿಡಿ ಅದು ಕುದ್ದು ಕುದ್ದು ಕುದ್ದು ಕುದ್ದು ಜಾಸ್ತಿ ಕುದಿಬೇಕು ಚಾ ಹ ಜಾಸ್ತಿ ಕುದ್ರೆ ಕಿರ್ಟಿ ಚ ಅಂತರ ಂದ ಹಂಗೆ ಲೋಟದಲ್ಲಿ ಸೋ ಕಂಡ ಕುಡುದ್ರೆ
ಜಾಸ್ತ ನ ಹ್ಮ್ ನೀಜ ಮಾಡಕೊಬೇಕು ಹೇಳ್ತಿದ್ರೆ ನೋಡಿದ್ರೆ ನ ಮಾಡ್ಬೇಕು ಅನಿಸ್ತಿದೆ
ಹೌದಾ ರಸಿಕರವಾದ ರಸಿಕ ಹಾ ರುಚಿಕರವಾದ ಚಹಾ ಸವಿಯಲು ಸಿದ್ಧ
ಹ ಜಾಮೂನ್ ಚಾ ಎಲ್ಲಾ ಹೇಳ್ಕೊಟ್ ಬಿಿಟ್ರಿ ಬಿಟಿ
ಹ್ಮ್ ಧನ್ಯವಾದ ವ್ದಗಳು
ಹಂಗೆ ಏನಾದರು ಅಂದ್ರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬಿಟ್ರೆ ಇನ್ನ ಒಳ್ಳೇದಾಗುತ್ತೆ ನೋಡಿ
ಹ್ಮ್ ಅದು ಅನ್ಕೊಂಡಿದೀನಿ ಮು ಬರುವ ದಿನಗಳಲ್ಲಿ ಮಾಡ್ಬೇಕು ಅಂತ ನೋಡ್ಬೇಕು
ನೀಷ್ಟ ಚೆನ್ನಾಗಿ ಹೇಳ್ತೊಡ್ತೇ ಅದ್ದುನ ಚನಾಗೀ ಇಷ್ಟ ಚೆನ್ನಾಗಿ ಹೇಳ್ತೀರ ಅಂದ್ರೆ ಮತ್ತೆ ಮ ಅದನ್ನ ಮಾಡೋದ್ರಲ್ಲಿ ಏನ್ ತಪ್ಪ
ಅಂದೆ ಕಾಲ ಕೂಡ್ ಬರ್ಬೇಕು ಕಾಲ ಕೂಡ್ ಬಂದ್ರೆ ಎಲ್ಲ ಸಾದ
ಹ್ಮ್ ಹ್ಮ ನೀ ಓದ್ತಿರೋದ ಕೆಲ್ಸ ಮಾಡ್ತಿರೋದ ನೀವು
ಪ್ಪ ನೀವ್ ಏನ್ ಮಾಡ್ತಿರೋದು.
ಹ್ಮ ಏನಿಲ್ಲ ಬಿಡಿ.
ಹ್ಮ್ ನಿಮ್ ಹವ್ಯಾಸಗಳೇನು.
ಹ್ಮ
ಆ
ಹು ಕೇಳಿದ್ರಿ ಏನೂ.
ಏನು.
ಏನೋ ಕೇಳಿದ್ರಿ ನಂಗ ಏನೋ ಕೇಳಿದಿ ಇಲ್ಲ.
ಏನು ಅಂತ ನಾಳೆ ಕೇಳ್ತೀನಿ ಬಿಡಿ. ಈಗ ನೀವು ನನಗೋಸ್ಕ ಕ್ರ ಈ ನಿಮ್ಮ ಸಮಯವನ್ನು. ಇದು ಮಾಡ್ಕೊಂಡು ಕರೆ ಮಾಡಿದ್ಕೆ.
ಧನ್ಯ ಧನ್ಯವಾದಗಳು ನಿಮ್ಗೂ ಕೂಡ.
ಹ
ಧನ್ಯವಾದ ಶುಭರಾತ್ರಿ.